ಹಲೋ ಹಲೋ
ಹಲೋ
ಹ ಕೇಳ್ಸ್ತಿದ್ಯಾ
ಹ್ಮ್ ಆ ಹೇಗಿದ್ದೀರಾ.
ಅರಾಮ್ ಅದೀವ್ ನೀವು
ನಾವು ಆರಾಮಿದ್ದೀವಿ ಊಟ ಆಯ್ತಾ.
ಆಯ್ತ್ ನೋಡ್ರಿ ನಿಮ್ದು
ನಮ್ದು ಮಾಡ್ಬೇಕ್ ಇವಾಗ ಮನೇಲೆಲ್ರು ಆರಾಮಿದಾರ.
ಹಾ ಅರಾಮಿದಾರೆ.
ಮತ್ತೆ ಊಟಕ್ಕೆ ಏನ್ ಮಾಡಿದ್ದಾರೆ ನಿಮ್ಮ್ ಮನೇಲಿ,
ಏ ನಾಷ್ಟ ಮಾಡಕುದಿಲ್ಲ
ಹೌದಾ ಹ್ಮ ಮತ್ತೆ ನಮ್ದು ಇವಾಗ್ ಮಾಡ್ಬೇಕು.
ಯಾವುರು
ನಮ್ದು ಹುಬ್ಳಿ ಹತ್ರ ಒಂದ್ ಹಳ್ಳಿ ಬರತ್ತೆ. ಹ್ಮ್ ಮತ್ತೆ ನಿಮ್ ಕಡೆ ಜಾತ್ರೆ ಎಲ್ಲಾ ಜೋರ್ ಮಾಡ್ತಾರಾ.
ಹ್ಮ ಮಾಡ್ತಾರಿ ಮೊರಮ್ಮ್ ಹಬ್ಬ.
ಹೌದಾ ಹೆಂಗ್ ಮಾಡ್ತರೆ ಸ್ವಲ್ಪ ಹೇಳ್ತೀರಾ. ಚಲೋ ಮಾಡ್ತಾರಿ ಹ್ಮ್ ಮತ್ತೆ ನೀವು ಇದ ಹಬ್ಬ ಅದು ಏನಾರು ಮಾಡ್ತೀರಿ ಅಂದ್ರ ಕಾರು ಆ ಮ ಯಾವ್ದ್ ಮಾಡ್ತೀರಿ.
ಮಟನ್ ಮಟನ್ ರೀ
ಹ ಮಟನ್ ಮಾಡ್ತೀರಿ ಹಾ ಅಂದ್ರೆ ನಾನ ಹಬ್ಬ ಹಬ್ಬ ಕೇಳಿದ್ದು ಅಂದ್ರ ಈಗ ಬರ್ತಾವಲ್ಲ ಪ್ರತಿ ಅಮಾವಾಸ್ಯೆ ಹುಣ್ಮೆ ಇದೆಲ್ಲಾ ಜೋ ರ್ ಮಾಡ್ತೀರಾ ಹೆಂಗೇ ಅನ್
ಹಾ ಕೆ ಕಡೆ ಎಲ್ಲ ನಮ್ಮಲ್ಲ ಜೋರಾಗ್ತವ್ ಅಂಬ
ಹಾ ನಮ್ ಕಡೆ ಇದು ಈಗ ಬರೋದಂದ್ರೆ ಕಾರ್ ಹುಣ್ಮೆ ಬರ್ತಿದೆ ಅಲ ಅದಕ್ಕೆ ಹ್ಮ ಇದು ಎತ್ತಿಗೆಲ್ಲಾ ಕೋಡ್ಬಳೆ ಎಲ್ಲ ಹಾಕಿ ಅದಿಕ್ಕೆ ಅಕ್ಕಿ ಪಾಯಸ ಮಾಡಿ ಎಡೆ ಮಾಡಿ ಆಮೇಲೆ ಏನ್ ಮಾಡ್ತೀವಿ ನಾವು ಮನ್ಶ್ರಿಗೆ ಅ
ಹ್ಮ್
ಹೋಳ್ಗೆ ಸಿಕ್ಕರ್ಣೆ ಮಾಡಿಲ್ತಿ ಸಿಕ್ಕರ್ಣೆ ಗೊತ್ತಾ ಮಾವಿನ ನಿಂದು ಮಾಡ್ತಾರಲ್ಲ ಹ್ಮ್ ಹ ಅದನ್ನಊ ಇಷ್ಟ ಮಾಡ್ತೀವಿ ನಾವು ಆದ್ರೆ ಎತ್ತಿಗೆ ಮೇನ್ ಪ್ರಿಫರೆನ್ಸ್ ಕೊಡೋದು ಎತ್ತ್ ಗಳಿಗೆ. ಈ ಹಬ್ಬದ್ದು ಮೇನ್ ಇರೋದ ಅದು ಆಮೇಲೆ ಇನ್ನ ನೆಕ್ಸ್ಟ್ ಅಂದ್ರೆ ಮಣೆ ನ ಮಾಸೆ ಅಂತ ಬರುತ್ತೆ ಹುತ್ತದ ಮಣ್ಣ ಹಾ ಹುತ್ತದ ಮಣ್ಣ ತ ತಗೊಮ್ಮಂದು ಆ ಬಸವಣ್ಣನ ಮೂರ್ತಿ ಮಾಡ್ತೀವಿ. ಮೂರ್ತಿ ಮಾಡ್ಬಿಟ್ಟು ಆಮೇಲೆ ಅದ್ನ್ನ ಪೂಜೆ ಮಾಡ್ತೀವಿ. ಆತರ ನಿಮ್ ಕಡೆನು ಹಿಂಗೆ ಮಾಡ್ತಾರ ಹೌದಾ ಹ್ಮ್ ಹಂಗಿ ದ್ರೆ ನೀವು ಎಲ್ಲಾ ಹಬ್ಬ ಜೋರ್ ಮಾಡ್ತೀರ ಅಂತ. ಹ್ಮ್ ಹಾ ದೀಪಾವಳಿ ಎಲ್ಲಾ ಮಾಡ್ತೀರಾ
ಹಾ ದೀಪಾವಳಿ ಮಾಡ್ತೀರಿ ದಸರಾ ಮಾಡ್ತೀರಿ
ಹ್ಮ್ ದೀಪಾವಳಿಲಿ ಏನೇನ್ ಮಾಡ್ತೀರಾ
ಲ್ಲಿ ಕರ್ಚಿಕಾಯಿ ಕ ಕರ್ಚಿಕಾಯ ಕರಿಯ ಹ
ಹ್ಮ್ ಆಮೇಲೆ ಇದು ಗಾಡಿ ಎಲ್ಲಾ ಪೂಜೆ ಮಾಡ್ತೀರಲ್ಲ
ಹಾ ಆಯುರ್ಜ ದಖರ
ಹಾ ನೀವು ಗಾಡಿ ಪೂಜೆ ಮಾಡೋದು ದಸರಾ ಟೈಮ್ ಅಲ್ಲ ಅಥವಾ ದೀಪಾವಳಿ ಟೈಮ್ ಅಲ್ಲಾ
ದಸರಾಲ್ ಹಾ ದಸರ
ಹ್ಮ್ ನಮ್ ಕಡೆ ನಾವು ದೀಪಾವಳಿಗೆ ಮಾಡ್ತಿವಿ ಎಲ್ಲಾ ಪೂಜೆ ಆದ್ರೆ ಆ ದಸರಾದಲ್ಲಿ ಆಯುರ್ ಪೂಜೆ ಮಾಡ್ತೀವಿ
ಹ್ಮ್ ನಾವವು ಇಲ್ಲೇ ಮಾಡ್ತೇವ್ರ ದೀಪಾವಳಿ ಮಾಡ್ತೇವ್ರ ನಾವು ಗಾಡಿ ಇರದ
ಹಾ ಹ
ಹೌ ಆ ಅಜ ಮಾಡಬೇಕ ನಾವು
ಹ್ಮ್ ಮತ್ತೆ ನಿಮ್ಗೆ ಪ್ರವಾಸಕ್ಕೆಲ್ಲ ಹೋಗೋದ ಇಷ್ಟ ಆಗತ್ತಾ ಹೌದಾ ನೀವು ಅಂದ್ರೆ ನಿಮ್ಗೆಷ್ಟ ಇಷ್ಟಗಿರೋದು ಪ್ರವಾಸದ ಸ್ಥಳ ಯಾವ್ದದು
ಧರ್ಮಸ್ಥಳ
ಹಾ ಧರ್ಮಸ್ಥಳ
ಹ
ಹೌದಾ ಚೆನ್ನಾಗಂತೆ ಹೋಗಿದ್ರ ಹಂಗಿದ್ರೆ ಈಗ ಚ ಹ ಸದ್ಯದಲ್ಲಿ
ಇ್ರರಿ ಮೇಡಮ್
ಹೌದಾ ಹ್ಮ್ ಆಮೇಲೆ ಇದು ನಮ ಸೈಡು ಉತ್ತರ ಕರ್ನಾಟಕ ಸೈಡು ದಾಂಡೇಲಿ ಬರತ್ತಲ್ಲಾ ನೋಡಿದೀರಾ
ನೋಡಲ್ ಮೇಡಮ್ ನಡ
ಚೆನ್ನಾಗಿರುತ್ತಲ್ಲಾ ಅದು
ಹೌ ರೀ ಇಲ್ಲ ಮೇಡಮ್ತ ಆ ಕಡೆ ಎಲ್ಲ ಹೋಗಿಲ್ಲ ಮತ್ ಫೋನ್ಲ್ಲೆಲ್ಲಾ ನೋಡಿದೀನಿ
ಹಾ ಒಂದ್ಸರಿ ಫ್ಯಾಮಿಲಿನೆಲ್ಲಾ ಕರ್ಕೊಂಡ್ ಹೋಗಿ ಚೆನ್ನಾಗಿರತ್ತೆ ಅದು
ಹ್ಮ
ರೆಸಾರ್ಟ್ ಅಲ್ಲಿ ಮಕ್ಕಳು ಅದು ಎಲ್ಲಾ ಇದ್ರೆ ಹೋಗಿ ಜಾಯ್ ಮಾಡ್ತಾರೆ ರಿವರ್ ರಾಫ್ಟಿಂಗು ಒಂದಷ್ಟು ಆಕ್ಟಿವಿಟೀಸು ಇದೆಲ್ಲಾ ಇರುತ್ತೆ
ಹಾ ನ ಆಯ್ತಾ ನಿಮ್ದು ನಾಷ್ಟ ಆಯ್ತಾ
ಹಾ ನಮ್ದು ಆಯ್ತು
ಹೌದ
ಹ್ಮ್
ಹಾ
ಆ ನೀವು ನಿಮ್ಗೆ ಹೊಲ ಗದ್ದೆಲೆೆಲ್ಲಾ ಇಂಟ್ರೆಸ್ಟ್ ಇದೆಯಾ
ಹೆದ್ರೀ ಅಲ್ಲ ಗಡಿ
ಗದ್ದೆ ಗದ್ದೆ ಇರತ್ತಲ್ಲ ಭತ್ತದ್ ಗದ್ದೆ ಹೊಲ ಅದ್ರಲ್ಲ ಎಲ್ಲಾ ಇಂಟ್ರೆಸ್ಟ್ ಇದ್ಯಾ
ಮ ಇಂಟ್ರೆಸ್ಟ್ ಅದೆ
ಹ್ಮ್ ಎಷ್ಟಿದೆ ನಿಮ್ದು ಹೊಲ
ಹದ
ಹಾ ಏನ್ ಹಾಕಿದ್ದೀರಾ ಹೊಲ್ದಲ್ಲಿ
ಮಾಡ್ತ
ನಿಮ್ದು ಧ್ವನಿ ಸ್ವಲ್ಪ ಆಗಾಗ ಕ್ಲಿಯರ್ ಆಗಿಲ್ಲ
ನನ ಹೊಡದಾತ ಮೇಡಮ್ ಅವರ
ಓ ಹೌದಾ ಅಂದ್ರೆ ವಾಯ್ಸ್ ಬ್ರೇಕ್ ಆಗ್ತಿದೆ
ಹಾ ದನಿ ಸ್ವಲ್ಪ ದನಿ ಮಾಡದತ್ ಬೆಗೆ ಒ ಒಂದು ಬೆಳ ಬೆಳಿಗ್ಗೆ ಒಂದನೆ ಉಳಮೆ ಮಾಡಕ್ ಹ್ದವಲ್ಲ ಎತ್ತಿಿಗೆ ಬಾಯ ಮಾಡಿ ಮಾಡಿನ
ಹಾ ಹೌ ಹ್ಮ ಹೊಲ್ದಲ್ಲಿ ಏ ಏನೇನ್ ಬೆಳತೀರಾ ನೀ ನೀವು
ಬಜಾಳ ಬಜಳ ಹಕ್ಕೆ
ಹ್ಮ್
ಹತಿದ್ದೀವೀ
ಹೌದಾ ಆ ನಿಮ್ ಕಡೆ ಕಬ್ಬೆಲ್ಲ ಬೆಳೆಲ್ಲ
ಆಯ್ತಾರ
ಬೆಳಗೆ
ಹ
ಈ ರಾಗಿ ಆಮೇಲೆ ಭತ್ತ ಅದೆಲ್ಲ ಬರಲ್ವಾ ನಿಮ್ಗೆ
ಭಟ್ಟ ಹಾಕ್ತವಿ ರಾಗಿ ಹಾಕಲ್ಲ ಮೇಡಮ್ರ
ನಮ್ ಕಡೆ ಜಾಸ್ತಿ ಕಬ್ಬೆ ಬೆಳಿತೀವಿ ನಾವು
ಬ್ಬ ಇಡ್ಲ್ಲಿ ಕಂಬು ಮೆಥಜೋಳ ಕಡ್ಲೆ, ಬತ್ತ
ಹ ಹಾ ಹ್ಮು ಅಂದ್ರೆ ಭತ್ತದಲ್ಲಿ ಸೋನಾ ಮಸೂರಿ ಬೆಳಿತೀರಾ ಹೆಂಗೆ ಯಾವ್ದ.
ಹಾ ಆರನಾರ ಇದ್.
ಹಾ ಅದರಲ್ಲಿ ತುಂಬಾ ವೆರೈಟಿ ಅದೇ ಇದೇಯಾ.
ಹುನ್ರಿ ಅದೇ.
ಹ್ಮು ಇದು ಕಬ್ಬಲ್ಲಿ ವೆರೈಟಿ ಜಾಸ್ತಿ ಅಂತ ಕೇಳ್ಪಿಟ್ಟೆ ಅದ್ರಲ್ಲೂ ಇರತ್ತಾ. ಕಬ್ಬ ಕಬ್ಬಲ್ಲೂ ವೆರೈಟಿ ಜಾಸ್ತಿ ಅಂತ ಹೇಳ್ತ ತರ ಹೌದಾ.
ಹೌದು
ನಮ್ ಕಡೆ ಈಗ ನಡೀತಿರೋದು ಕಬ್ಬ ಜಾಸ್ತಿ. ಈಗ ಹೊಸದಾಗಿ ಅಂದ್ರೆ ನಮ್ಮ ಅಪ್ಪ ಇದ ಮಾಡಿದ್ದಾರೆ. ನ್ನ ಅಡಿಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಸುತ್ತಮುತ್ತಲು ಯಾರ ಸ್ಟಾರ್ಟ್ ಮಾಡಿಲ್ಲ ಫಸ್ಟ್ ನಮ್ಮ ಅಪ್ಪನೇ ಸ್ಟಾರ್ಟ್ ಮಾಡಿದ್ದು. ಅದಾದ್ ಹಾ. ಈ ಕಡೆ ಅಡಕೆ ಇವಾಗ ಒಂದ್ ವರ್ಷ ಆಯ್ತು ಒಂದ್ ವರ್ಷದ ಮೇಲೆ ಆಯ್ತು ಬೆಳದ. ಅದ್ರಲ್ಲಿ ಏನಂದ್ರೆ ಬಾಳೆಗೊನ್ನೆ ಆಮೇಲೆ ಪಪ್ಪಾಯ ಆ ಪೇರು. ಪೇರು ಗೊತ್ತಾ ನಿಮ್ಗೆ ಪೇರ್ಲೆ ಹಣ್ಣು ಅಂತಾರಲ್ಲ. ಹಾ ಅದು ಬೆಳೆದಿದ್ದಾರೆ ಈ ಕಡೆ.
ಅಡಿಕೆ ತೋಟ ಜಿಗದಿದೇಯಾ ನಿಮ್ ಕಡೆಯಲ್ಲಿ.
ಹಾ ಎ ಸರಿ.
ಅಡಿಕೆ ತೋಟಾ.
ಹಲೋ
ಹಲೋ
ಹಾ ಕೇಳಸ್ತೀದೆಯಾ.
ಹಾ ಕೇಳ್ಸಿ
ಹ್ಮು ಹ್ಮು ಹ್ಮು ಮನೇಲಿ ಎಲ್ರು ಚೆನ್ನಾಗಿದಾರಲ್ಲ.
ಹಾ ಚನ್ನಾಗಿದ್ದರೆ.
ಮತ್ತೆ ನಿಮ್ಗೆ ಮದ್ವೆ ಆಗಿದೇಯಾ.
ಇಲ್ಲ
ಇಲ್ಲ ಹು ಹು. ಹಾ ಹೌದು ಇವಾಗ ರೈತ ರ್ಗೆ ಹೆಣ್ಣ್ ಕೊಡೋದೆ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಹ್ಮು ಹ್ಮು. ನಿಮ್ದ ಎಜುಕೇಶನ್ ಎಲ್ಲಿವರೆಗೂ ಆಗಿದೆ.
ನಮ್ಮ ಐದನೇ ಕ್ಲಾಸ್ ಶಾಲಿ
ಹೌದಾ ಹ್ಮು ಹ್ಮು.
ಹೊಲದಾನಂದ್ ಕೆಲ್ಸ ಬಾಳ ಆಗಾನ
ಹಾ ಅಲ್ಲ ರೈತ್ರರು ದುಡುದ್ರೆ ಅಲ್ವಾ ಉಳ್ದವ್ರ ತಿನ್ನಕ್ ಆಗದ.
ತ್ತದೆ
ಹ್ಮು ಎಲ್ರೂ ಇದು ಐ-ಟಿ ಕಂಪ್ನಿಲಿ ಹೋಗಿ ಜಾಬ್ ಮಾಡ್ತಾ ಇದ್ರೆ ಊಟಕ್ಕೆ ಲಾ ಲ್ಯಾಪ್ಟಾಪ್ ಇದೆಲ್ಲ ತಿನ್ಬೇಕಾಗತ್ತೆ ಅಲ್ವಾ.
ಹೌದ ಹೌದು ನಾವು ಮನ್ನಿ ಮಾಡ್ಕೊಂಡಿವ್ರಿ ಅಲ್ಲಿ.
ಏನ್ ಮಾಡಿದ್ರಿ.
ಯಾಪು ಮನ್ವಲ ಮಾಡಿದ್ರ ಅನ್
ಓ ಹೌದಾ ಹಾ ಅಂದ್ರೆ ಈ ಯಾರಿಂದ ಗೊತ್ತಾಯ್ತು ನಿಮ್ಗೆ ಈ ತರ
ಂಡ ಒಬ್ಬವ ಇದು ಡಿಗ್ರಿ ಕಂಪ್ಲೀಟ್ ಮುಗೇನ ಹೌನ್ ಹೇಳಿದ
ಹ್ಮ್ ಹ್ಮ್
ಾ ಹಿಂಗ ಅಂತ ಒಂದು
ಹಾ ಹಾ ಅ ಈ ಕಾಲಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು
ಹ್ಮ್ ಮೇಡ ಮುಂದೆ ಊಟ್ರ ಮೇಡರ
ಊಟ ಇವಾಗ್ ಮಾಡ್ಬೇಕ ನಾನು ಅಂದ್ರೆ ಮಕ್ಳು ಮಲ್ಕೊಂಡಿದ್ರ ಅದಕ್ಕೆ ಅ ಅಂತ ಕಾಲ್ ಮಾಡಿದ್ದೆ ನೋಡಿ ಹಲೋ ಕೇಳಿಸತಿದ್ಯಾ ಹಾ ಅದೇ ನನ್ ಮಕ್ಕಳು ಇಬ್ರು ಮಲ್ಕೊಂಡಿದ್ರು ಅದಕ್ಕೆ ಹಚ್ಚಿದ್ದೆನೆಾನು ನಿಮ್ಗೆ ಫ್ರೀ ಇದ್ದೀನಿ ಅಂತ
ಅದೇ ಅದೇ ಅದೇ ನಾವು ಬಿಟ್ಟಿಗೆ ಬಾಡಿಗೆ ಬಂದಿದ್ರು
ಎದಕ್ಕೆ
ಬಿಟ್ಟ ಬಿಟ್ಟೆ
ಬಿಟ್ಟಿ
ಹಾ ಅಂದ್ರೆ ತಿರು ತೀರು ಹೋಗಿದ್ರು ಹೋಗರು
ಹಾ ಹಾ
ಅನ್ನ ನಾವವು್ ಗಾಡಿ ಹೊಡ್ತೀವಲ್ಲಾ
ಹಾ ಹೌದ
ಪ್ಯಸೆಂಜರ್ನ ಕರ್ಕೊಂಡ್ ಹೋಗಿದೀವಿಗ ನಷ್ಟ ಮಾಡ ಸಲ ಹ ನಿಮಿಷ ಬರಿ ಕೆಟ್ಟ
ಹಾ
ಅದಕ್ಕೋಸ್ರ ಹೂವು ಅಂದ್ರೆ ನಿಮ್ದಗೆ
ಹೌದಾ ಸರಿ ಹಂಗಿದ್ರೆ
ಹ್ಮ್
ಹ್ಮ ಸರಿ ಇಡ್ಲ
ಹಲ
ಹಲೋ ಆ ಸರಿ ಆಯ್ತು ಮತ್ ಹಾ ಮದ್ುವೆ ಆಗಿದೆ ನನ್ಗೆ ಎರಡ್ ಮಕ್ಳು ಇದೆ
ಹಾ ಹಾ ಸರಿ ಆಯ್ತು
ಹ ಸರಿ ಓಕೆ
ಹ ಹ ಹೌಕೆ ಮ